ಹ ಹ್ಮ್
ಮೊಬೈಲ್ ಕೊಡ್ಸ್ತು ಅಂದ್ನ, ಇಲ್ಲ ಮೊಬೈಲ್ ತಗೊಂಡಿದ್ದು ಅಂದ್ನ.
ಮೊಬೈಲ್ ಕೊಡ್ಸ್ತು ಅಂದಿದ್ದು. ಹ ಅದಕ್ಕೆ ನಾನ್ ಸುಮ್ಮ್ನೆ ಆಗಿದ್ದು.
ಹಾ ಯಾಕವನ್ನ ಕೇಳಿದ್ರುನು ಇದ್ ಮಾಡಕಲ್ಲ.
ಇಲ್ಲ ಹ ಏನೋ ಆರುವರೆಗೆ ಹೋತಾರಂತೆ.
ಹಾ
ಅದಿಕ್ಕೆ ಅವರೇ ಬಂದ್ ಹೇಳಿದ್ರಂತೆ ಒಂದ್ಚೂರು ಬೇಗ ತಿಂಡಿ ಮಾಡ್ಕೊಡು ಆರುವರೆಗೆ ಹೋಗ್ಬೇಕು ಅಂತವ. ಹಾ
ಹ್ಮ್
ಹ ಅವರೇ ಮಾತಾಡ್ಸ್ಕೊಂಡು ಬಂದ್ರು.
ಹಾ
ಅಂತ ಅಂದಲು ಹೊರ್ತು ನಾನು ಮಾತಾಡಿಸ್ದೇ ಅಂತ ಹೇಳ್ಲೇ ಇಲ್ಲಪ್ಪ.
ಅಂದ್ರೆ ಡೈಲಿ ಆರವರೆಗೆ ಏಳ್ತಾರಂತ?
ಹಾ
ಹಾಂ
ತಿಂಡಿನೂ ತಗತಿರ್ಲಿಲ್ವಂತೆ ಮೊನ್ನೆ ನಾನು ಹೋದಾಗ್ ಚಪಾತಿ ಮಾಡಿದ್ಲು. ಅದು ಬುಧ್ವಾರ.
ಹ ಪಲ್ಯ ಮಾಡಿಕ್ಬಿಟ್ಟು ಚಪಾತಿ ಹೊಸಿತಿದ್ಲಂತೆ ಬೇಯ್ತೈತಿ ಬೇಯ್ಸ್ ತಾ ಇದ್ಲಂತ ಇನ್ನ ವಸಿತಾ ಇದ್ಲಂತ ಅವಾಗ? ಬೇಯೊವರ್ಗೂ ಇರ್ಲಿಲ್ಲ ಹಂಗೆ ಹೊಲ್ಟೋದ್ರು. ನಾರ್ವರೆಗೇನೆೇ ಅಂತ ಅನ್ಲು ಆಕೆ ಬೆಳಿಗ್ಗೆಗೆನೇ ಹೇಳಿದ್ರಂತೆ ನೈಟ್ ಬಂದು. ಚೂರು ಬೇಗ ಮಾಡು ಆರುವರೆಗೆನೇ ಹೋಗ್ಬೇಕು ಅಂ
ಹ್ಮ ಮಾಡ್ತಾಳಂತ
ಹೂ ಮಾಡ್ತಾಳಂತೆ ಇನ್ನೇನು ಅವ್ರ ಬಾಬಾ ಏಳುವರೆಗೆ ಹೋತರೆ. ಎದ್ ಮಾಡ್ತಾಳೆ ಮಾಡ್ಲೇಬೇಕು. ಕ್ಕಲ್ಲ ಆದ್ರೆ ಅದೇ ಅವಾಗ ಆರ್ ಗಂಟೆಗೆ ಐದುವರೆ ಆರ್ ಗಂಟೆಗೆ ಎದ್ ಮಾಡ್ತಾಳೇನೋ.
ಹ್ಮ ಮಾಡ್ಲಿ ತಗಳವ ಚೆನ್ನಾಗಿರ್ಲಿ.
ಹಾ ಹಾಗಲ್ಕಾಯ್ ಪಲ್ಯ ಮಾಡಿಕ್ಕಿದ್ಲು ಆಮೇಲೆ ಹೀರೆಕಾಯ್ ಪಲ್ಯ ಎರಡು ಪಲ್ಯ ಮಾಡಿದ್ಲು.
ಹಾ
ಬಿಟ್ಟು ಚಪಾತಿ ಹೊಸತಿದ್ದೆ ಹಂಗೆ ಹೊಲ್ಟ್ಹೋದ್ರು ಅಂದ್ಲು ಆ ಮತ್ತೆ ತ ಮೊನ್ನೆ ಶುಕ್ರವಾರ ಹೋದಾಗ ಬಂದಿಂಗಂತ ಹೇಳಿದ್ರು ಅಂತ ಅಂದ್ಲು.
ಯವ್ವ ನೀವ್ ಏನಾರಾ ಮಾಡ್ಕಲ್ರವ್ವ ಅಂತ ಸುಮ್ ಬಿಡ್ ಕೊಡ್ಬೇಕು
ಹ ಅವ್ರ್ ಹೇಳ್ದಾಗ ಹೂ ಅನ್ನೋದು ಇವ್ರ್ ಹೇಳ್ದಾಗ ಹೂ ಅನ್ನೋದು ಇಷ್ಟಾಗೆ ಇರ್ಬೇಕು ನಾವು.
ಹಾ
ಇಬ್ರು ಮಧ್ಯಾಹ್ನನ ಮಾತಾಡಕ್ ಹೋಗ ಸಿಗಾಕೊಂಡ್ರು ಅಷ್ಟೇ ರವಿನ ಕೇಳ್ದಂಗಂತ ಏನಕ್ಕೋ ಹಿಂಗಗೆ ಮಾತಾಡ್ತಿರ್ಬೇಕಾದ್ರೆ ಅಂದ್ರೆ ಬೇರೆ ಏನೋ ಮಾತಾಡ್ತಿದ್ವಿ ನಾನು ನೂ ಕವ್ಯ ಕಯ ಅನ್ಸುತ್ತೆ
ಹಾ
ಜಗಾಪ್ಪುನ ಜೊತೆನ ಕವ ಕನ ಜೊತೆ ನ ಯಾರ ಜೊತೆನ ಮಾತಾಡ್ತಿದ್ದೆ
ಹಾ
ಹೇಳ್ತಿದ್ದ ಮತ್ತೆ ನೀವು ಇ ಹ ನೀನು ಮತ್ತೆ ಅಮ್ಮ ಎಲ್ಲ ಅಜ್ಜಿದು ಆ ಎಲ್ಲಾ ಇದ್ಬ ಮಾತಾಡ್ತಿರ್ತೀರಾ ಹೆಂಗೆ ಅಂತ ಅದೇ ಎದುರುಗಡೆ ಮಾತ್ರ ಮತ್ ಎಡಕಲ್ಲ ಎದುರುಗಡೆ ಮಾತ್ರ ಚೆನ್ನಾಗಿರ್ತೀರಾ ಅಂತ ಅಂತಿದ್ದ ನಿಮ್ಮ ಅಜ್ಜೆ ಮಾತಾಡ ಕುತ್ ಸಿಕಂಡ್ರ್ ಗೊಳೋ ಅಂತಾರೆ ಇಲ್ಲ ಎದ ದೊಡೋತಾರ ಅದಪ್ಪ ನಮ್ ಮಾತಿಗೆಲ್ಲ ಸಿಕ್ತಾರೆ ನಿಮಜಿ ಬೇರೆ ಆದ್ರೆ ಮಾತಾ ತಾರೆ ಇಂಥ ವಿಷಯಲ್ಲ ಏನಾರ ಮಾತಾಡಿದ್ರ ಸಿಕ್ತಾರಾ ಅಂತ ಅಂದ್ರೆ ಅದು ನಿಜನೇ ಬಿಡು ಅಂತ ನರು
ಹಾ
ಹಾ
ಅವರ ಅಜ್ಜಿ ಜೊತೆ ಚೆನ್ನಾಗ್ ಮಾತಾಡ್ಬೇಕಂತ
ಎದ್ರಗ ಚೆನ್ನಾಗ್ ಮಾತಾಡ್ತೀರಾ ಹಿಂದೆ ಅವ್ಳ ಅಕ್ಕ ಏನನ್ ಹೇಳ್ತಿದ್ರ ಬೈಕೊ ಕೂತಿರ್ತೀರಾ
ಓ
ಹಂಗೆ ಡೈರೆಕ್ಟ್ ವಾರಿಲ್ಲ ಇ ಡೈರೆಕ್ಟ್ ಅವರು ಡೈರೆಕ್ಟ್ ಆಗಿ ಯಾಕಿದ್ ನೋಡಲ್ಲ ಅಂತ ಬೇರವ್ರದೇನೋ ಹೇಳ್ಕೊಂಡ್ ಬಬೇಕ ಕೂ ತಿದ್ದ ನಾವು
ಹ
ಅದಿ ಯ ಅವನ ಅವ್ರ ರಜ್ಜದ ಎಕ್ಸಾಂಪಲ್ ಕೊಟ್ಬಿಟ
ಹ್ಮ ಆಯ್ತು ಬಿಡಪ್ಪ ಹೋಗ್ಲಿ ನಿಮ್ಮಜ್ಜಿ ಏನೋ ನಂಬಿಕೆ ಇರುತ್ತದೆ
ಹ್ಮ್ ಆಯ್ತು ಹೇಳಕ್ ನೀನ ಕೂರ್ಸ್ಕೊಂಡ್ ಮಾತಾಡ ಹೋಗ್ಲಿ ಅಂದೆ ನಾವೆಲ್ಲ ಅ್ರಂದ ದೂರನಪ್ಪ ಅದಕ್ಕೂ ನಮ್ಗ ಸಂಬಂಧನೇ ಇಲ್ಲ ಅ
ಹಾ
ಹ
ಹ
ಮತ್ತೆ ಇನ್ನನು ಸಮಾಚಾರ
ಹೇಳ್ಬೇಕು ನೀನೆ
ಸರಿಯ
ಹೇಳಿ ಹೇಳಿ ಇದು ಏನಪ್ಪಾ ಅ ವೋಟ್ರ ಐ ಡಿ ಇದ್ ಮಾಡ್ತವ್ರಲ್ಲ ಏನ ಎಸ್ ಐ ಯಾರಏನಾ
ಹಾ
ಬಂದಿದ್ರಿ ಇವತ್ತ
ಹಾ
ಅದಕ್ಕೆ ನಾವು ಈಗ ಇಲ್ಲಿ ನಮ ವೋಟರ್ ಐಡಿ ಇಲ್ಲ ಐತಲ್ಲ ಮದ್ವೆ ಮುಂಚೆ ಅಲ್ಲಿ ಇತ್ತಲ್ಲ ಅಲ್ಲೊಂದ್ಸರಿ ಓಟ್ ಹಾಕಿದ್ನಲ್ಲಾ
ಹಾ
ಅಲ್ಲಿದ್ದು ಯಾವ ಕ್ಷೇತ್ರ ಏನ ಕ್ರಮ ಸಂಖ್ಯೆ ಬೇಕಂತೆ ಆಮೇಲೆ ಆ ಬೂತ್ ನಂಬರು ನಾವು ಹೋಗ ಆ ರೂಮ್ ಗಳಗಳಲ್ಲಿ ವೋಟ್ ಆಗ್ತಿವಲ್ಲಾ ಆ ನಂಬರ್ ಬೇಕಂತೆ ಹ್ಮ್ ಅದ್ನೆೆಲ್ಲ ಎಲ್ಲಿ ಹುಡ್ಕಾನ ಇವಾಗ
ಏನ್ ಮಾಡ್ಬೇಕಂತ ಎಲ್ಲ ಕೊಟ್ಟು
ಅನ್ನ ಕೊಡ್ಬೇಕಂತ ಇಲ್ಲಾಂದ್ರೆ ಓಟ್ರ ಡಿ ಕ್ಯಾನ್ಸಲ್ ಅಂತೆ ವಓಟ ರ ಡಿ ಕ್ಯಾನ್ಸಲ್ ಆದ್ರೆ ಹಿಂದೆ ರೇಷನ್ ಕಾರ್ಡ್. ಕ್ಯಾನ್ಸರ್ ಆ.
ಅಲ್ಲಪ್ಪ ಈಗ ಅಲ್ಲಿದೆಲ್ಲಾನ ಈ ಈಗ ಅಲ್ಲಿ ಕ್ಯಾನ್ಸಲ್ ಆಗತತಾನೆ ಚಿಕ್ಕದ ಕಐತ ಕ್ಯಾನ್ಸಲ್. ಲ್ಲ ಮಾಡಿತಾ.
ಇಲ್ ಮಾಡಸ್ಕೊಂಡೆ ನಾನನ್ ಇಲ್ಲೂ ಎರಡ್ ತೀರಲ್ಲ ಒಂತ ಕ್ಯಾನ್ಸಲ್ ಆಗುತ್ತೆ ಅಂತ ಅಂದಿದ್ರಲ್ಲ.
ಹೌದು.
ಅಲ್ ನಾನಾಗ ನಾನ ಏನ್ ಕ್ಯಾನ್ಸಲ್ ಮಾಡಸಕ್ ಹೋಗಿಲ್ಲ ಇಲ್ ಮಾಡಸ್ಕೊಂಡೆ ಅ ಲೋಟ ಹಾಕಕ್ ಹೋಗದ್ ಬಿಟ್ಟು. ಷ್ಟೆ ಅಲ್ಲೇ ಅವತ್ತು ಹೋಗಿ ಓಟ ಹಾಕಿಲ್ಲ ತಿರ್ಗಾ.
ಹಾ.
ಅದ್ಕ ಈಗ ಕವ್ಯಾಕ ಹಂಗಗೆ ಫೋನ್ ಮಾಡಿ ಕೇಳ್ದ.
ಹಾ.
ಅದಕ್ಕೆ ಇಲ್ಲಿ ಅದ ಈಗ ಅಲ್ಲಿ ಇವ್ರ ಈಗ ಎಸ್ ಐ ಆರ್ ಎಸ್ ಐ ಆರ್ ಮಾಡಕ್ ಬರ್ತಾರಲ್ಲ ಅವ್ರ ತ ಹೋಟ್ ಲಿಸ್ಟ್. ವೋಟರ್ ಲಿಸ್ಟ್ ಗಳು ಕೊಟ್ಟವ್ರೆ.
ಹಾ.
ಹ ಆತರ ಅಲ್ಲಿ ಚಿಕ್ಕಬುರ್ ಕಲ್ಲ್ಲಿ ಮಾಡ್ತಿರೋರ ಹತ್ರ ಲಿಸಸ್ ಇದ್ರೆ ನಾಳೆ ಫೋನ್ ಮಾಡ. ತಿನ್ಬಿಡು ನೋಡಿ ಅಂತ ಅಂದ್ಲು ಯಾಕಂದ್ರಿ ಅ್ರ ಒ. ಲೀಸ್ಟ್ ಅಲ್ಲಿ ಇರ್ತದಲ್ಲ.
ಅದ್ರಲ್ಲಿ ಕ್ಯಾನ್ಸಲ್ ಮಾಡಸ್ಬೋದ ಅಂತಲ್ಲ ಅದೇನೋ ಫಾರ್ಮ್ ಏ.
ಅದೇ ಇವಾಗ ಅವರೇ ಈಗ ಆಟೋಮೆಟಿಕ್ ಅವರೇ ಕ್ಯಾನ್ಸಲ್ ಮಾಡ್ಕೊತಾವ್ರಂತೆ. ಈಗ ಈಗ ಈಗ ಇಲ್ ಕೊಡ್ತೀನಿ ಅಲ್ ಕೊಡಲ್ವಲ್ಲ.
ಹಾ.
ಈಗಿಲ್ಲ ಅವ್ರ ಬೇರೆ ಕಡೆ ಐತೆ ಅಂದ್ರೆ ಅವ್ರ ಹಂಗೆ ಕ್ಯಾನ್ಸಲ್ ಮಾಡ್ತಾರಂತೆ.
ಹ್ಮ ಈಗ ನಂದ ಅಲ್ಲ ಐತೆ ಇಲ್ಲಿ ಇಲ್ಲ ನಂದೀಗ ಅಲ್ಲಿಂದ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತನಿ. ರಂತ.
ಈಗ ನೀನ್ ಇಲ್ಲಿ ಇಲ್ ಬಿಟ್ ಬಿಿಟ್ಟು ಕ್ಯಾನ್ಸಲ್ ಮಾಡಸ್ಕೊಳ್ಳದ್ ಈಗ ಅಲ್ ಬರ್ತಾರಲ್ಲ ನೀನ್ ಅವ್ರ ಹತ್ರ ಮಾಡ್ಸ್ಕೋಬೇಕು.
ನಂದಿಲ್ ಇಲ್ ಕಾಡೆ ಬಂದಿಲ್ಲ ಇನ್ನ.
ಮಾಡ್ಸಿದಯಲ್ಲ.
ಕೊಟ್ಟಿದ್ದೀನಿ ಬಂದಿಲ್ಲ.
ನಂಬರ್ ಏನು ಕೊಟ್ಟಿಲ್ವಾ. ಹಂಗಾರ ಏನ್ ಮಾಡ್ತಾರ ಗೊತ್ತಿಲ್ಲ.
ಹ್ಮ.
ಇದು ಅಡ್ರೆಸ್ ಎಲ್ಲ ಪ್ಯಾನ್ ಕಾರ್ಡ್ ಅಲ್ಲಿ ಇದ್ರಲ್ಲಿ. ದರಲ್ಲಿ ಇದ್ರಲ್ಲೆಲ್ಲಾ ಅಡ್ರೆಸ್ ಚೇಂಜ್ ಮಾಡ್ಸಿದ್ಯಾಾ.
ಆಧಾರ್ ಕಾರ್ಡ್ ಇಂದ ಇಲ್ಲೂರಿ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ರೇಷನ್ ಕಾರ್ಡು ಇಲ್ಲಿವ ಅದು ಇಲ್ಲಿ ಚೇಂಜ್ ಮಾಡಿಸಕೊಂಡಿದ್ದೀನಿ. ಈಗ ಅಲ್ಲಿ. ಇದು ಪ್ಯಾನ್ ಕಾರ್ಡ್ ಇಂದ ಅಲ್ಲಿ ಅಡ್ರೆಸ್ ಸ ಐತೆ ವೋಟರ್ ಐಡ್ ಇದು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಸಕೆ ಅಂತ ಅವೋಗಿ. ಇದ್ದೆ. ಅದು ಆಧಾರ್ ಕಾರ್ಡ್ ಅಲ್ಲಿ ಆ ಹೆಸರಿಿಗೂನು ಮತ್ತ ಅಲ್ಲಿ. ಪ್ಯಾನ್ ಕಾರ್ಡ್ ಇದು ವೋಟರ್ ಐ ಡಿ ಇದಕ್ಕೂ ಇನ್ಷಿಯಲ್ ಹಿಂದೆ ಮುಂದೆ. ಓಟ್ರಾಡ್ರರಿ ಸ್ವಲ್ಪ ಅಷ್ಟ. ಇು ಆಮೇಲೆ ಹೆಸರು ಇತ್ತು ಈದು ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಪಟ್ಟಿದ್ದು ಆಮೇಲೆ ಇನ್ಷೇಲ್ ಇತ್ತು. ಅದಕ್ಕೀಗ ಎಲ್ಲದ್ರಲ್ಲೂ ಒ ಮರ್ಸ್ಕಡು ಬ್ಯಾಂಕ್ ಇದು ಎಲ್ಲಾ ಒಂದೇ ತರ ಇರ್ಬೇಕಲ್ವಾ. ಅದಕ್ಕೆ ಅದನ್ನ ಕೇಳಿ ಹ ಅದು. ಇಲಿ ಅವಾಗ ಹಂಗೆ ಇದಾಗಿ ಅದಕ್ಕೆ ಅಲ್ಲಿ ಕೇಳಿದಿಕ್ಕೆ ಅವ್ನು ಹಂಗ್ರ ಹೆಸರು ಪಷ್ಟಟ್ ಹೆಸರು. ಚೇಂಜ್ ಮಾಡಸ್ರಿ ಆಮೇಲೆ ಟ್ರಾನ್ಸ್ಫರ್ ಮಾಡಿಸ ಕೇಳ್ರಿ ಅಂತ ಅಂದ್ಬಿಟ್ಟು ಹೆಸ್ರ ಚೇಂಜ್ ಮಾಡಿದ್ದ.
ಹಾ.
ಆಮೇಲೆ ಒಂದು ಇಪ್ಪತ್ ದಿವ್ಸ ಇಪ್ಪತ್ತೈದ್ ದಿವ್ಸ ಬಿಟ್ಬಿಟ್ಟ ಬನ್ನಿ ಅಂತ ಯಾವಾಗ ಈಗ. ರಜಲ್ ಬಂದಾಗ ಅಲ್ಲಿ ಎರಡ್ ದಿವಸ ಇದ್ದೆ ನೋಡು. ಅವಾಗ ಆವತ್ತಲ್ಲಿ ಚೇಂಜ್ ಮಾಡಿಸ್ಬಿು ಬಂದಿದೆ ಆಮೇಲೆ ಅಲ್ಲಿ ಮತ್ತೆ ಆ ಕಡೆ ಬರ್ಲಿಲ್ವಲ್ಲ ಇಲ್ಲಿಗೆ ಟ್ರಾನ್ ಸಪರ್ ಮಾಡಿಸ್ಕೊಂಡಿರ್ಲಿಲ್ಲ. ಮಾಡಿಸಕೊಂಡಿದ್ರೆ ಅತ್ಲಾಗ ಆಗಿ ಹೋಗೋದೇನಪ್ಪ. ಹಂಗು ಹೇಳಿದ್ದ ನೀವ್ ಬರ್ಲಿಲ್ಲ ಅಂದ್ೂ ಒನ್ನೊಂದ ಕಳ್ಸಿ ಒಟಿ ಪಿ ಬರುತ್ತೆ ಹೇಳಿರಂತೆ, ಅದಯ್ಕ ಮಾಡ್ಬೋದು ಅಂತ ನಾನ ಎಲ್ಲಿನು ಹೋಗಿ ಆತು ಅಂತ ಅಂದ್ಬಿಟ್ಟು ಇದೇ ಮಾಡ್ಲಲ್ಲ. ಈಗಗೆಲ್ಲಿ ಈಗಏನ್ ಕಸ್ ಏನಾರ ಅಲ್ಲಿದ ಕ್ಯಾನ್ಸಲ್ ಮಾಡಸೀರಿ ಈಗ ಇಲ್ಲಿ ದರ್ಜಿ ಹಾಕಿ ಈ ಷಡನ್ಲ್ ಬರುತ್ತೆ ಅಂದ್ರೆ ಮಾಡಿಸಕೊಬಹದು. ವಾ ಈಗ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂದ್ರ ಮೇಲೆ ಏನ್ ಮಾಡದು?
ಹೊಸದಾಗು ಬಿಡ್ತಾವ್ರರು. ಹೊಸ್ತಾಗು ಇದ್ ಮಾಡ್ತಾವ್ರ ಅಂತೆ ಅಂದ್ರೆ ಇವ್ರು ಮಾಡಲ್ಲ ಸೈಬರ್ ಎಲ್ಲೋಗ ಮಾಡಸ್ಬೇಕಂತೆ ಹೊಸದಾಗ್ ಮಾಡ್ಸಂಗಿದ್ರೆ
ಹೌದಾ ಅವ ಎಷ್ಟ್ ದಿವ್ಸಕ್ಕೆ ಬರ್ತಾವ?
ಅದೇ ಈಗ ರೂಲ್ಸ್ ಏನೋ ರೂಲ್ಸ್ ಗಳು ಚೇಂಜ್ ಮಾಡೋರು ಅಂತಲ್ಲ ಈಗ ಸೈ ಬರಾಗ ಹೋದ್ರೆ ಆ ಈಗಿಂದ ಇದ್ರ ಇದಾಗೆ ಮಾಡ್ಕೊಡ್ತಾರಂತೆ.
ಹ್ಮ್ ನೋಡ್ಬೇಕ ಕೇಳ್ಬೇಕ.
ಇಲ್ಲ ಯಾರೋ ಕೇಳ್ತಿದ್ರು. ಹಂಗೆ ಇನ್ಶುಲನ ಚೇಂಜ್ ಆಗೈತಿ ಹಿಂದೆ ಮುಂದೆ ಆಗೈತೆ ಅಂತ ಈಗ್ಲೇ ಇದ್ರಾಗೆ ಮಾಡ್ರಿಂದಿ ಕೇ ಆಯ್ತು ಅಂತಿದ್ದ ಈಗ ಇದ್ರಲ್ಲಿ್ ಇವಾಗ ಕೊಡ್ರಿ ಇದ್ನ. ಇದ್ ಮಾಡ್ತೀವಿ ಹಂಗ್ ಚೈಂಜ್ ಮಾಡಸ್ಕೋಬೇಕು ಅಂದ್ರೆ ಇನ್ನೊಂದ್ ಹದ್ನೈದ ದಿನ ತಿಂಳ ಬಿಟ್ಬಿಟ್ಟು
ಹಾ
ತಿರ್ಗಾತಿದ್ದು ಪಡಿಗೆ ಅಂತ ಹೇಳ್ಬಿಟ್ಟು ಇನ್ನೊಂದ್ ಅರ್ಜಿ ಹಾಕ್ರಿ ಅವಾಗ ಸರಿಯೋಗ್ ಬರ್ತದೆ ಅಂತ ಅಂತಿದ್ರು
ಹ್ಮ್
ಏನು ಮಾಡ್ತಾರೋ ಗೊತ್ತಿಲ್ಲ
ಹ್ಮ್ ನಂದುು ಹಂಗಾರ್ ಕೇಳ್ಬೇಕು ಒನ್ಸತಿ. ಇಲ್ಲಾಂದ್ರೆ ಅಲ್ಲೇ ಹೋಗ್ಬಿಟ್ಟವ್ ರವಿಗೆ ಇದ್ ಮಾಡ್ಸೊಪ್ಪ ಅಂತ ಹೇಳ್ಬೇಕು.
ಹ್ಮ
ಸೈಬರ್ ಅಲ್ಲಿ ಕೆಳಗಡೆ ಹೋಗಿ ಕೇಳಿ ಮಾಡ್ತಾರೆ, ಅಂದ್ರೆ ಮಾಡಸ್ಕೊಬೇಕು.
ಸೈಬರ್ಲ್ಲೇ ಮಾಡ್ತಾರಂತೆ ನೋಡುುವ ಕೇಳೋನು.
ಅದೇ ಕೇಳ್ಬೇಕು.
ಆ ಅವ್ನಿಿಗೆ ಹೋಗಕ್ಕೂ ಕಷ್ಟ ಮೊನ್ನವೆ ಪೂಜಿಂದ ಏನೋ ಅದೇನೋ ಎನ್ಕಮದ ಯಾವ್ದ್ರದ ಒಂದು ಮಾಡ್ಸಿದ್ದ ಬಂದಿಲ್ಲ ಓ ಕೇಳ್ಕಂಬಾ ಅಂತ ಹೇಳೇಳ್ ಿದ್ಲು ಬೈತಿದ್ಲು ಎಷ್ಟ ಹೇಳಿದ್ರು ಬಯ್ಲ್ಲ ನನ್ನೆಂದೇಳ್ತಿದನಿ ನಡಿಲ್ಲಿ ಇಂದ ಇಲ್ಲಿಗ್ೋಗಬೇಕಕ್ಷ್ಟ ಇ್ನಿಗೆ ಅಂತ.
ಹ್ಮ ಇಲ್ಲಿ ಕೆಳಗಡೆನೆೇ ಹೋಗ್ಬೇಕಕ್ತಾನನೆ ಬಸ್ ಸ್ಟ್ಯಾಂಡ್ ಹತ್ರ
ಹ್ಮ ವಾಕಿಂಗ್ ಓದ್ತಾನಂತೆ ಬೆಳಿಗ್ನೆೇ ಎದ್ದು ದು ಅಷ್ಟೌ್ ಇದೆ ನೋಡು ಇಷ್ಟು ಸ್ಟೆಪ್ಸ್ ಆಗೈತೆ ಅಷ್ಟು ಸ್ಟೆಪ್ಸ್ ಆಗೈತೆ ಅಂತ ತೋರಿಸ್ತಿದ್ದ ನನಗೆ. ಅವ್ಳಲ್ಲಿ ಹೋಗ್ ಬರ ಅಂದ್ರ ಯಾರ್ ನಡ್ಕೊಂಡ್ ಹೋಗ್ತಾರ ಹೋಗುವ ಅಂತ.
ಬೇರೆ ಇದು ಮಧ್ಯಾಹ್ನದ್ದು ಅವಾಗ ಏನಾಗಿರ್ತದೆ ಅಂದ್ರ ಸ್ವಲ್ಪ ಮೂಡ್ ಔಟ್ ಆಗಿರ್ತದ ಅವನಿಗೆ.
ಹ್ಮ್
ಪ್ಲಾನ್ ಅ ಇದ ಇರ್ತದೆ ಮಾಡ್ಲೇಬೇಕು ಅಂತ ಮಾಡ್ತಾನನೆ
ಹ್ಮ್ ಓಟ್ಸ್ ತಿಂತಾನೆ ಅ್ ಚಾಕ್ಲೇಟ್ ಫ್ಲೇವರ್ ತಗೊಂಡವ್ನನೆ ಬೆಳಿಗ್ಗೆ ತಿಂಡಿ ಗೆ ಓಡ್ಸು
ಹಾ
ಓಟ್ಸಿಗೆ ಎರಡು ಮ ಎರಡು ಮೊಟ್ಟೆ ಬೇಯಿಸಕೊತಾನೆ ಆಮೇಲೆ ಆ ಓಟ್ಸ್ ಸೋಳಿಕೆ ಬಾಳೆಹಣ್ಣು ಹಾಕತಾನೆ ಬಾಳಹಣ್ಣ ಒಂದ್ ತುತ್ ಕಟ್ ಮಾಡ್ಕೊಳ್ಳೋದು ಓಡ್ಸೊ ಸ್ಪೂನ್ ಅ ತೊಗೊಳೋದು ತಿನ್ನೋದು
ಹಾ
ತಿನ್ನಿಸ್ತಾ ನಂಗಗೆ ಹೋಗ ಬಂಗ್ನೆ ಬೇಡ ಇದದ್ ಯಕ ಚಾಕ್ಲಟ್ ಫಲೇವರ್ ತಗೊಂಡಿದೀ ತಿನ್ನಕ್ಕ ಆಗಲ್ಲ ಅಂದ್ರೆ ಏ ಬರೀ ತಿನ್ನಕ್ ಆಗ ಸುಮನೂರು ಚಾಕಲಿಟ್ ಫಲೇವರ್ ಆದ್ರೆ ತಿನ್ಬೋದಿಲ್ಲ ನನಗೆ ಇಳಿಯಕಲ ಒಳಿಕೆ ಅಂತಾನೇ
ಹ
ಮಧ್ಯನ ಆಯನಾ ಹ ಸೋಯಾಬೀನ್ ಸೋಯಾ ಸೋಯಾಬೀನ್ ಅದೇ ರೌಂಡ್ ಬತ್ತತಲ
ಹಾ
ಅದು ತಿರ್ಗಾ ನಾಲ್ಕ್ ಮೊಟ್ಟೆ
ಹಾ
ತೀ
ಹಾ
ಮೊನ್ನೆ ಅವ್ರು ಟ್ರೈನ್ ಅವ್ರಿಗೆ ಟ್ರೈನ್ ಟ್ರೈನೀ ಅವ್ರು ಇರ್ತಾರಲ್ಲಾ ಟ್ರೈನರ್ ಅವ್ರಿಗೆ ಫೋಟೋಗಳು ಕಳಸ್ಬೇಕಂತೆ ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಎಲ್ಲ ಮೂರ್ ಟೈಮ್ ದು ಇನ್ ಏನ್ ಮಾಡಾನೆ ಚಪಾತಿನ ಚಪಾತಿ ಮಾಡೋಳೆ
ಹಾ
ಚಪಾತಿಗೆ ಏನೋ ಚಟ್ನಿನ ಪುಲ್ಯನೇಏನೋ ಬೆಳಗ್ಗೆ ಮಾಡಿದಿತ್ತೇನಾ
ಒಂದು ನಿಮಿಷ ಇರು ಮಾಡುವಂತೆ ಹೇಳ್ತೀನಿ